ನಮಸ್ತೆ
ಹಾ ನಮಸ್ತೆ ಹೇಳತಿ
ಏನು ಮಾಡುತ್ತಿದ್ದೀಯ
ನಾನು ನಮ್ಮ ಮನೆಯಲ್ಲಿ ಕೋಳಿ ತಂದಿದ್ದಾರೆ ಅದ ಅಕೆ ಮಸಾಲೆ ರುಬ್ಬಲು ಬಿಡಿಸಿಕೊಳ್ಳುತ್ತಿದ್ದೀರಿ ನೀವು ಏನು ಮಾಡುತ್ತಿದ್ದೀರಿ
ನಾನು ಸುಮ್ಮನೆ ಕುಳಿತುಕೊಂಡಿದ್ದೇನೆ
ಮಧ್ಯಾಹ್ನದ ಊಟ ಆಐತೆ
ಹ ಆಯ್ತು ನಿಮ್ಮದಯ್ತೆ
ಹಾ ಈಗ ತಾನೇ ಆಯ್ತು
ಹ್ಮ ಏನು ಮಾಡಿದ್ದೀರಿ ಊಟಕ್ಕೆ
ಹ
ಊಟಕ್ಕೆ ಏನು ಮಾಡಿದ್ದೀರಿ ಮಧ್ಯಾಹ್ನ ಊಟಕ್ಕೆ
ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಮಕ್ಕಳ ಬಕ್ ಹಕ್ಸಿಗೆ ಅನ್ನ ಟೊಮೊಟೊ ರಸಂ ಮಾಡಿದ್ದೆ ಅದೇ ಇತ್ತು ಬಿಸಿ ಅನ್ನ ಮಾಡಿಕೊಂಡಿದ್ದೆ ತಿಂದೆ ಈಗ ತಾನೆ
ಹಾ
ಹ್ಮ್ ನೀವು ಏನು ಮಾಡಿದ್ದೀರಿ ನೀವು ಏನು ತಿಂದಿದ್ದೀರಿ
ನಾನು ಅನ್ನ ರಸ ಮಾಡಿದ್ದೆ ತಿಂದೆ ಅದನ್ನೇ
ಹ್ಮ ಪರೀಕ್ಷೆಗೆ ಎಲ್ಲಾ ಪ್ರಿಪೇರ್ ಆಗಿದ್ದೀರಾ
ಇನ್ನುೂ ತಯಾರಿ ಆಗಲಿಲ್ಲ ತಯಾರಿ ಆಗಬೇಕು ರಾತ್ರಿ ವೇಳೇಳೆ
ಹ್ಮ್ ಇನ್ನೇನು ಸಮಾಚಾರ
ನಮ್ಮದೇನು ಇಲ್ಲ ನೀವೇ ಹೇಳಬೇಕು
ನಮ್ಮದೇನಿದೆ ನೀವು ಯಾವ ಕಾಲೇಜಿನಲ್ಲಿ ಓದುತ್ತಿದ್ದೀರಾ
ನಾನು ಉಮೆ ಐದು ಮಹಿಳಾ ಕಾಲೇಜಿನಲ್ಲಿ ಓದುತ್ತಿದ್ದೇನೆ
ಹ್ಮ್ ಎಲ್ಲಿ ಬರುತ್ತದೆ ಅದು
ಅದು ಕೋಲಾರ್ ಕೋಲಾರ್ ಡಿಸ್ಟಿಕ್ ಇದೆ ಅಲ್ವಾ ಕೋಲಾರ ಹಲ್ಲಿ ಬರುತ್ತದೆ ಸಲಾರನಲ್ಲಿ
ಚೆನ್ನಾಗಿ ಪಾಠ ಮಾಡುತ್ತಾರೆ
ಹಾ ಚೆನ್ನಾಗಿ ಮಾಡುತ್ತಾರೆ ನಮಗೆಲ್ಲ ಹೊಂದು ಹೊಂದಕೊಂಡು ಹೋಗಿದೆ ಕಾಲೇಜ್
ಹ್ಮ ಎಲ್ಲಿವರೆಗೂ ಇದೆ ಆ ಕಾಲೇಜು
ದ್ವಿತೀಯ ದರ್ಜೆ ತೃತೀಯ ದರ್ಜೆ ಅದಕ್ಕೂ ಮೇಲೆ ನಾನು ದಲ್ಲಿನೂ ಇದೆ ನನ್ನ ಮಕ್ಕ
ಹ್ಮ್ ನೀವು ಎಲ್ಲಿ ತನಕ ಓದುತ್ತೀರಿ
ನಾನು ದ್ವಿತೀಯ ದರ್ಜೆವರೆಗೂ ಓದುತ್ತೇನೆ
ಹ್ಮ್ ಆಮೇಲೆ
ಮತ್ತೆ ಕೆಲಸವನ್ನು ನೋಡಿಕೊಳ್ಳುತ್ತೇನೆ ತಾಲೂಕು ಆಫೀಸಿನಲ್ಲಿ
ಹ್ಮ್ ಹ್ಮ್ ಯಾಕೆ ಓದಲ್ ಇಂ
ಆಸಕ್ತಿ ಉ ಇದದೆ ಆದರೆ ಮನೆಯ ಪರಿಸ್ಥಿತಿ ಸರಿ ಇಲ್ಲ ಇನ್ನುೂ ಇನ್ನು ಅಕ್ಕನಿಗೆ ಮದುವೆ ಮಾಡಬೇಕು ಅಲ್ಲವೇ
ಹ್ಮ ಹ್ಮ್ ಹ್ಮ್
ಆದರೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಲ್ಲವೇ ಅಪ್ಪ ನೋಡಿದ ತರ ಹೀಗೆ ಇದ್ದಾರೆ ಅದಕ್ಕಾಗಿ ಹಓದನ್ನು ಬಿಟ್ಟು ಕೆಲಸಕ್ಕೆ ಅಲ್ಲೇ ಹೋದರೆ ಅದು ಗೋರ್ಮೆಂಟ್ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಅದು ನಮ
ಈಗ ಕೆಲಸಕ್ಕೆ ಹದ ಹೋಗಿಕೊಂಡು ಓದಲು ಆಗುತ್ತ ತಿದೆ
ಆಗುವುದಿಲ್ಲ ಅಲ್ಲಿ ಕೆಲಸ ಜಾಸ್ತಿ ಇರುತ್ತದೆ ಪ್ರಜ್ ಕೆಲಸದ ಹೊತ್ತು ಒತ್ತಡ ತುಂಬಾ ಇರುತ್ತದೆ ಕೆಲಸ ಮುಗಿಸಿ ಮನೆಗೆ ಬರೋ ಅಷ್ಟಲ್ಲಿ ಸಾಕೆನಿಸಿರುತ್ತದೆ
ಆಗಲೇ ಕೆಲಸ ಹುಡುಕಿಕೊಂಡಿದ್ದೀರಾ
ಇನ್ನುೂ ಇಲ್ಲ ನಮ್ಮ ಅಣ್ಣನ ಹತ್ತಿರ ಒಂದು ವೇ ಒಂದು ಮಾತನ್ನು ಕೇಳೋಣ ಅಲ್ಲಿ ಹೋಗೋಣ ಎಂದು ಇದ್ದೇನೆ ಅದಕ್ಕೆ ನ ಮ್ಮ ಅಣ್ಣ ಇನ್ನುೂ ಅಲ್ಲಿ ಬೇಡಕಲ್ಲಿ ಓ ಶ್ರೀಕಾಂತ್ ಅಣ್ಣ ಅಂತ
ಹಾ ಹಾ ನಿಮಗ ಏನು ಆಗೋಬೇಕು ಯಾವ ತರದ ರಿಲೇಷನ್ಯಸ್ ಸಂಬಂಧ
ನಮ್ಮ ಅತ್ತೆಯ ಮಗಳಿನ ಗಂಡ ನಮಗೆ ಸಂಬಂಧದಲ್ಲಿ ಅಣ್ಣ ಆಗುತ್ತಾನೆ
ಹ್ಮ
ಹಾ ಅಲ್ಲಿ ಕೆಲಸ ಇರಲಿಲ್ಲ ಅಂದ್ರರೆ ಕೆಜಿಎಫ್ ನಲ್ಲಿ ತಾಲೂಕು ಆಫೀಸಿನಲ್ಲಿ ಇನ್ನೊಬ್ಬ ಅಣ್ಣ ಇದ್ದಾನೆ ಅವರನ್ನಾದರೂ ಕೇಳಿಕೊಂಡು ಅಲ್ಲಿ ದರ ಹೋಗಲೇಬೇಕು ನಾವು
ನಿಮ್ಮ ಅಕ್ಕನಿಗೆ ಕೆಲಸ ಬೇಕು ಅಂತಿದ್ದರಲ್ವಾ ಹಾಗೆ ನೀವು ಹುಡುಕಿ ಕೊಡ ಹಬಹುದು ಅಲ್ವಾ
ಅವರು ಈ ಕಡೆ ಬರುವುದಿಲ್ಲವಂತೆ ಅವರು ಆ ಕಡೆ ಹೋಗುತ್ತಾರಂತೆ
ಯಾಕ ಈ ಕಡೆ ನಿಮ್ಮ ಜೊತೆಯಲ್ಲೇ ಇದ್ದು ಮನೆಯಲ್ಲೇ ಇದ್ದು ಅಕ್ಕ ತಂಗೀರು ಇದ್ಕೊಂಡು ಹಾ ಕೆಲಸ ಮಾಡಬಹುದಲ್ಲವೇ ಇನ್ನುೂ ಚೆನ್ನಾಗಿರುತ್ತದೆ
ಅವರಿಗೆ ಸಿಗುವಂತಹ ಕೆಲಸಗಳು ಅವರಿಗೆ ಬೇಕಾದಂತಹ ಕೆಲಸಗಳು ಈ ಕಡೆ ಸಿಗು ಹೊತ್ತಿಲ್ಲ
ಅಲ ಪ್ರಯತ್ನ ಪಟ್ಟರೆ ಸಿಗುತ್ತೆ
ಪ್ರಯತ್ನ ಅಲ್ಲ ಇಲ್ಲಿ ಯಾಾವದ ತರ ಕಂಪನಿಗಳಾಗಲಿ ಯಾವ ತರ ಯಾವುದು ಇಲ್ಲ ಅವರಿಗೆ ಸರಿ ಅವರು ಹಓದಿರೋದು ಬೇರೆ ಅಂತ ಅವರಿಗೆ ತಕ್ಕಂತೆಯೇ ಸಿಗಬೇಕು
ಹ ಹಾ ವಿಜ್ಞಾನಿ ಆ ತರ ಓದಿರ ಅದು ವಿಜ್ಞಾನಿ
ಅವರು ಕಂ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ. ಇಂಜಿನಿಯರಿಂಗ್ ಅನ್ನು ಎಂಬ ಎಂಬುದನ್ನು ಓದಿದ್ದಾರೆ. ನಾವು ರಾಜಕೀಯ ಬಗ್ಗೆ ಓದುತ್ತಿರೋದು ಅವರು ಇಂಜಿನಿಯರಿಂಗ್ ಬಗ್ಗೆ. ಓದುತ್ತಿರುವುದು. ಆದ್ದರಿಂದ ಅವರಿಗೆ, ಆದ್ದರಿಂದ ಅವರಿಗೆ ಈ ನಮ್ಮ ಕಡೆ ಕೆಲಸ ಸಿಗುವುದಿಲ್ಲ.
ನನಗೆ ನಿಮ್ಮ ಅಕ್ಕ ಕರೆ ಮಾಡಿ ನಮ್ಮ ಯಜಮಾನರ ಕೈಯಲ್ಲಿ ಹ
ಹಾ ನಿಮ್ಮ ಗಂಡನಿಗೆ ಹೇಳಿದರು. ಕೇಳೋ ಕೇಳೋದಕ್ಕೆ ಅಲ್ಲಿ ಎಲ್ಲಾದ್ರೆ ಸಿಗುತ್ತೇದನೋ ವಿಚಾರಿಸಿಕೊಳ್ಳಿ ಅಂತ.
ಹಾ
ಅವರು ಬೇರೆ ಕಡೆ ನೋಡು ಕೆಲಸವನ್ನು ಹುಡುಕುತ್ತಿದ್ದಾರೆ ಅದರ ಪ್ರಯತ್ನ. ದಲ್ಲಿದ್ದಾರೆ ಆದರೆ ಅವರಿಗೆ ಇನ್ನು ಸಿಗಲಿಲ್ಲ ದೇವರ ದಯ ಯಾವಾಗ ಸಿಗುತ್ತದೆ ಏನೋ ಗೊತ್ತಿಲ್ಲ.
ಹ್ಮ್ ಅಲ್ಲಾ ನಮ್ಮ ಯಜಮನ್ರಿಗ ಹಿ ಕೇಳಿದ್ದರು ಹುಡುಕಿ ಕೊಡಿಯೀ ಅಂತ. ಅದಕ್ಕೆ ಕೇಳ
ಗೆಳತಿ
ಹೇಳ ಗೆಳತಿ
ಹ್ಮ ಏನು ಸಾಮಚಾರ
ನಮ್ಮದೇನು ಇಲ್ಲಾ.
ಏನು ಮಾಡುತ್ತಿದ್ದೀರಾ.
ನಾನು ಸಿ ಈಗ ಸುಮ್ಮನೆ ಕುಳಿತುಕೊಂಡಿದ್ದೇನೆ. ನಮ್ಮದು ಬ್ಯಾಂಕ್ ಮಾಡ್ಸಿದ್ದೇನೆ ಬ್ಯಾಂಕಿನ ಖಾತೆಯನ್ನು. ಆದರೆ ಅದು ಚಕ್ ಬಂದಿತ್ತು
ಹಾ ತಗೊಂತಿದ್ದೀಯಾ.
ತಗೊಂಡಿದ್ದೆಲ್ಲ ಹಾಗಿದೆ.
ನಿಮಗೆ ಒಂದು ರೂಪಾಯಿ ನನ್ನ ಅಕೌಂಟಿನಿಂದ ಕಳಿಸಿದ್ದೇನೆ ನನ್ನ. ಹೊ ಇದ
ಹಾ ಬಂದಿದೆೆ ಬೆಳಿಗ್ಗೆ. ಬೆಳಗ್ಗೇನ್ ಜವಾವ ಬೆಳಗ್ಗೆ ಬಂದಿತ್ತು.
ಹಾ ನನ್ನದೇ ಅದು ವಸ
ಅದು ನಿಮ್ಮದೇನ ನನಗೆ ಗೊತ್ತಿರಲಿಲ್ಲ. ನಮ್ಮ ಯಜಮಾನರ ಕೇಳುತ್ತಿದ್ದೇನೆ ಒಂದ ರೂಪಾಯಿ ನೀನು ಕಳಿಸಿದ್ದ ಅಂತ ನಾನು ಕೇಳ ಹೆಳತ್ತಿದ್ದೆ
ಅದು ನಾನು ಕಳಿಸಿದ್ದೆ ನನ್ನ ಅಕೌಂಟ್ ನನ್ನ ಖಾತೆಯಲ್ಲಿತ್ತ. ಅದಕ್ಕಾಗಿ ಅದು ವರಕಾಗುತ್ತಾ ಉಪಯೋಗ ಕೆಲಸಕ್ಕೆ ಬರುತ್ತಾ ಇಲ್ಲವ. ಲ್ಲ ಎಂದು ನೋಡಲ್ಲ ನೀನ ನಿಮಗೆ ಒಂದು. ಒಂದು ರೂಪಾಯಿಯನ್ನು ಕಳಿಸಿದ್ದೇನೆ ವ ಅದು. ಎ ಟಿ ಎಂ ಕಾರ್ಡ್ ಬರುತ್ತೆ ಅದು ನಮ್ಗೆ ಇನ್ನುೂ ಬಂದಿರಲಿಲ್ಲ. ಹಾಗೆ ಉಪಯೋಗಿಸಬಹುದು ಅದಕ್ಕಾಗಿ ಕಳುಹಿಸಿದೇ.
ಹ್ಮ್
ಇನ್ನೇನು ಗೆಳತಿ ಸಮಚಾರ
ಅಮ್ಮ ಹೇಗಿದ್ದಾರೆ.
ಚೆನ್ನಾಗಿದ್ದಾರೆ.
ಹ್ಮ್ ನಿಮ್ಮ ಅಮ್ಮ ಬಗ್ಗೆ ಸ್ವಲ್ಪ ಹೇಳಿ ತಿಳಿದುಕೊಳ್ಳುತೆನೆ
ನಮ್ಮಮ್ಮನ ಬಗ್ಗೆ ಏನು ಹೇಳುದು. ಅವರು ನಮಗೆಲ್ಲಾ ದೇವತೆ ಇದ್ದಾಗೆ ಅವರು ಕಷ್ಟ ಪಡುತ್ತಿದ್ದಾರೆ ನಮ್ಮ ಹ ಗೋದಿಗೋಸ್ಕರ ನಮ್ಮನ್ನು ಸಾಕುತ್ತಿದ್ದಾರೆ ಅವರಿಗೆ ತುಂಬಾ ಕಷ್ಟ ಪಚಗಳಿದೆ ಆದರೂ ಅದನ್ನೆಲ್ಲಾ ಬಿಟ್ಟು ನಮಗೋಸ್ಕರ ಹೋಗಿ ಬೇರೆ ಮನೆಯಲ್ಲಿ ಕೆಲಸ ಮಾಡಿ ನಮ್ಮನ್ನು ಓದಿಸುತ್ತಿದ್ದಾಳೆ
ಹಾ ಅಪ್ಪ ಏನು ಮಾಡುತ್ತಿದ್ದಾರೆ
ಹಾ ನಮ್ಮಪ್ಪನ ಇದ್ದಾರೆ ಮನೆಯಲ್ಲಿ ಮಲಕೊಂಡ್ರು
ಹ್ಮ್
ಹ್ಮ ನಿನ್ನ ಮಕ್ಕಳು ಹೇಗಿದ್ದಾರೆ
ಹ
ಅಜ್ಜಿ ಈ ಕೆಲಸಕ್ಕೋಗಿ ಹೀಗ ಬಂದಿದ್ದಾರೆ ತಾತ ಮಲಗಿಕೊಂಡಿದ್ದಾರೆ ಹ್ಮ
ಹ್ಮ್
ಹ್ಮ ನಿನ್ನ ಮಕ್ಕಳು ಹೇಗಿದ್ದಾರೆ
ನನ್ನ ಮಕ್ಕಳು ಆರಾಮ್ ಇದ್ದಾರೆ
ಹ್ಮ್
ಅ ಶಾಲೆಗೆ ಹೋಗಿದ್ದಾರೆ
ಹ್ಮ್
ಹ್ಮ್
ಬರೋದು ಎಷ್ಟೊತ್ತ ಆಗುತ್ತದೆ
ಹ ದೊಡ್ಡ ಮಗ ಐದು ತಾಸಿಗೆ ಬರುತ್ತಾನೆ ಚಿಕ್ಕ ಮಗ ಮೂರು ಅರ್ಧ ತಾಸಿಗೆ ಬರುತ್ತಾನೆ
ನಿಮ್ಮ ಗಂಡ ಕೆಲಸಕ್ಕೆ ಹೋಗಿದ್ದಾರಾ
ಹಾ ಹೋಗಿದ್ದಾರೆ ಇನ್ನ ಈಗ ಆಗ ಬರುತ್ತಾರೆ
ಹ್ಮ ನಿಮಗೆ ಕೋಳಿ ಕಟ್ಟಿ ಮಾಡ ಕಟ್ ಕೈಕೊಂಡು ಯಾರು ತಂದು ಕೊಟ್ಟಿದ್ದು
ನಮ್ಮ ಮಾವ ನಮ್ಮ ಯಜಮಾಂಡ್ರವ್ರ ಅಪ್ಪ
ಹಾ ನಿಮ್ಮ ಹತ್ತೆ ಏನು ಮಾಡುತ್ತಿದ್ದಾರೆ
ನಮ್ಮ ಅತ್ತೆರ ಮಾವದ ಅದೇ ಕೋಳಿ ತಂದು ಕೊಟ್ಟು ಹೋಗಿ ತೋಟದ ಹತ್ರ ಹೋಗಿದ್ದಾರೆ
ತೋಟದತ್ರ ಹೋಗಿದ್ದಾರೆ ಹೂವು ಚೆನ್ನಾಗಿ ಬಿಡುತ್ತಿದೆಯಾ ಹೀಗೆ
ಹಾ ಪರವಾಗಿಲ್ಲ ಅಷ್ಟು ಹೂವು ಇಲ್ಲ ಯದೇ ಚಿಗರುತ್ತಿದೆ ಅಲ್ವಾ
ಹಾ ವರಲಕ್ಷ್ಮಿ ಹಬ್ಬಕ್ಕೆ ಬಂದ್ಬ ಬಿಡುತ್ತೆ ಅಲ್ಲವೇ
ಹಾ ಬರುತ್ತೆ ಬರುತ್ತೆ ಹ
ಒಳ್ಳೇದ ಬಿಡು ಮುಂದಿನ ಮುಂದಿನ ವರ್ಷ ಏನಾದ್ ಚಾಮಂತಿ ಹಾಕಿಕಳ್ಳಿ ದುಡ್ಡು ಬರುತ್ತೆ
ಹ ಹಾಕಿಕೊಳ್ಳಬೇಕು ಅಂದು ಅಂದುಕೊಂಡಿದ್ದೇರೆ ಆದರೆ ಜಾಗ ಇರದರ್ಲಿಲ್ಲವೇ ಜಾಗ ಇರೋದಿಲ್ಲ ಅದಕ್ಕೋಸ್ಕರ ಬೇರೆಯವರನ್ನೆಲ್ಲ ಕೇಳಿದ್ದೆವು ಅವರು ಆಗಲ್ಲ ಅಂದರು ಅದಕ್ಕೋಸ್ಕರ ಸುಮ್ಮನೆ ಆದರ ಹುಡುಕುತ್ತಿದ್ದಾರೆ ಹಾಕಬೇಕು ಎಂದು ಯಾರು ಕೊಡುತ್ತಿಲ್ಲ
ನಿಮ್ಮಲ್ಲಿ ಸರಿ ಹೋಗಿದ್ದ ತರ್ಪು ರೋಜಾ ಪೂ ರೋಜಾ ಗಿಡ ಎಲ್ಲವೂ ಹಾಕ್ಬಿಟ್ಟಿದ್ದೀರಾ ನಿಮ್ಮ
ಹ
ಎಷ್ಟು ಜಮೀನ ಇದೆ ಅಷ್ಟದಕ್ಕೂ
ಅಷ್ಟಕ್ಕೂ ಹಾಕ್ಬಿಟ್ಟಿದ್ದೆವು ಪಫಸ್ ಯೋಚನೆ ಇದ್ದು ಮಾಡಿ ಹಾಕಿದ್ವಿ ಅಂದ್ರೆ ಅರ್ಧ ಹಾಕಿಕೊಂಡು ಅರ್ಧ ಚಾಮಂತಿ ಹಾಕಿಕೊಂಡಿದರೆ ಪರ್ವಾ ಇತತ್ತು ನಾವು ಯೋಚನೆ ಮಾಡ್್ದರ ಫುಲ್ ರಜ ಗಿಡನೇ ನೆಟ್ಟಿದ್ದೇವೆ ಆದ್ದರಿಂದ ಈಗ ಸಾಮ ಉಣಲ್ಲ ಮತ್ತೆ ಈ ಗಿಡ ಕಿತ್ತಿ ಆ ಕಿತ್ತ ಹಾಕಿ ಮತ್ತೆ ಹಣಲ್ಲ ಸಾಧ್ಯ ಇದ್ದೇ ಇಲ್ವಾ ಅಲ್ವಾ ಅದದ ಬೇರ ಯಾರ್ದು ಕೇಳಿದ್ದಿಕ್ಕೆ ಆಗಲ್ಲ ಕೊಡಲ್ಲ ಅಂತ ಅಂದ್ರು ಅದಕ್ಕೆ ಇನ್ನ ಪ್ರಯತ್ನ ಪಡ್ತಿದ್ದಾರೆ ಯಾರಾದ್ರು ಕೊಡ್ತಾರ ಏನೋ ಅಂತ ಪ್ರಯತ್ನ ಪ ಕೊಡ್ತಿದ್ದಾರೆ ಯಾರು ಮುಂದೆ ಬಂದು ಕೊಡುತ್ತಿಲ್ಲ
ಹ್ಮ್ ಸರಿ ಮುಂದಿನ ಕರೆಯನ್ನು ಮಾಡ ತ್ತೇನೆ ಹಾಗಮುಂದೆ ವರಿಸೋಣ
ಹಾ ಸರಿ ಹ್ಮ್ ಧನ್ಯವಾದ